ಹಲೋ ಹಲೋ ನಮಸ್ತೆ.
ನಮಸ್ತೆ ಏನ್ ಮಾಡ್ತಾ ಇದ್ರಿ.
ನಾನು ಹಂಗೆ ಸುಮ್ಮ್ನೆ ಮಳ್ಕೊಂದಿದ್ದೇ ನೀವ ಏನ ಮಾಡ್ತಾ ಇದ್ರಿ?
ನಾನು ಬರೀತಾ ಕೂತಿದ್ದೆ.
ಹೌದಾ ಹ್ಮ ಮತ್ತೆ ಊಟ ಮಾಡಿದ್ರ.
ಏನು?
ಊಟ ಅಥ ಸ್ನಾಕ್ಸ್ ತಿಂದ್ರಾ?
ಹಾ ತಿಂದ್ವಿ ನೀವ್ ತಿಂದ್ರಾ.
ಹಾ ತಿಂದೆ ಏನ್ ತಿಂದ್ರಿ ಸ್ನಾಕ್ಸ್ಗೆ.
ನಮ್ಗೆ ಬ್ರೆಡ್ ಮತ್ತೆ ಟೀ ಕೊಟ್ಟಿದ್ರು ಇವತ್ತು.
ಹೌದಾ
ಹ್ಮ್ ನೀವೇನ್ ತಿಂದ್ರಿ ಅವಲಕ್ಕಿ ತಿಂದ್ರಾ.
ಹ್ಮ್ ಹೌದು
ಕೊಂಡಿದ್ದ ಏನ್ ನಿಮ್ಮಮ್ಮ ಮಾಡ್ಕೊಟ್ಟಿದ್ದ ನೀವೇ ಮಾಡ್ಕೊಂಡಿದ್ರ ಅವಲಕ್ಕಿ.
ಹ್ಮ ನಾನೇ ಮಾಡ್ಕೊಂಡಿದ್ದೆ.
ಹೌದಾ
ಹ್ಮ್ ಹ್ಮ್
ಹೇಗ್ ಮಾಡ್ತಾರೆ ಅವಲಕ್ಕಿನಾ?
ಅವಲಕ್ಕಿನ ಅಂದ್ರೆ ನನಗೆ ಯಾತರ ಅವಲಕ್ಕಿ ಗೊತ್ತಿಲ್ಲ ಅದೇನೋ ಒಂದ್ ಸ್ವಲ್ಪ ನಮ್ಮಮ್ಮ ಅದನ್ನ ಹೇಳ್ಕೊಟಿತ್ತು ಆ ಬೆಲ್ಲ ಹಾಕ್ಬಿಟ್ಟು ಆತರವಲ್ಲಕ್ಕಿ ಮಾಡ್ಕೊಂಡ ತಿಂದೆ.
ಹೌದಾ ನಮ್ ಕಡೆನೂ ಹಾಗೆ ಮಾಡ್ತಾರೆ ಬೆಲ್ಲ ಹಾಕಿ ಹಾಕಿ ಕಳ್ಸಿ ಕಾಯಿ ತುರಿ ಹಾಕಿ -
ಕಲಿಸ್ಕೊಂಡು ತಿಂದಬಿಡ್ತೀವಿ ಹಸಿವ್ ಏನಾದ್ರು ಆದ್ರೆ.
ಹ್ಮ್ ಅದು ಚೆನ್ನಾಗಿರುತ್ತೆ.
ನಿಮ್ಗೆ ಇದು ಗೊತ್ತಾ ಜೋನಿ ಬೆಳ್ಳದ ಬಗ್ಗೆ ಗೊತ್ತಾ ನಿಮ್ಗೆ
ಹಾ ಜೋನಿ ಬೆಲ ಕಬ್ಬಿನಾಲೆಗೆಲ್ಲ ಹೋಗಿ ತಿಂತಾರಲ್ಲ ಅದ ತಾನೆ ನಿಮ್ ಕಡೆನೂ ಮಾತನಾಡಾರ
ಹಾ ನೀವು್ ಬಿಸಿ ಬಿಸಿ ಬೆಲ್ಲ ತಿಂದಿದ್ದೀರಾ
ಬಿಸಿ ಬಿಸಿ ಬೆಲ್ಲ ತೆಿಂದಿದೀನ ಎಷ್ಟು ಚೆನ್ನಾಗಿರತ್ತ ಅಲ್ಲ ಅದು
ನಮ್ ಕಡೆ ಮಾಡ್ತಾರೆ ನಾವಂತೂ
ಹ್ಮ
ನಾವಂತೂ ನಮ್ ಕಡೆ ಅಂದ್ರೆ ಮನೆಯಿಂದಾನೇ ಮಾಡ್ತಾರಲ್ಲ ಅದೆಲ್ಲ ಶುರುವಾದಾಗ ಜಾಸ್ತಿ ಕಬ್ಬಿನ ಹಾಲು ಆಮೇಲೆ ಬಿಸಿ ಬೆಲ್ಲ ಎಲ್ಲ ತಿನ್ನೋದವಾಗ ಹ್ಮ್
ಮತ್ತೆ ನೀವು್ ಕಬ್ಬಿನಲ್ಲಲ್ಲಾ ಕುಡಿತೀರಾ
ಹಾ ಕುಡಿದ್ದೇನೆ
ಹ್ಮ್ ತುಂಬಾ ಚೆನ್ನಾಗಿರತ್ತೆ ತಾಳ ಏನ್ ಗೊತ್ತಾ ನಾವು ಮೊ ಅಷ್ಟೆ ಮಂದೇಶ್ವರಮಿ ಹೋಗಿದ್ದೆ ನನ್ ಗೆಳತಿಯರ್ ಜೊತೆ ಅಲ್ಲಿ ಕಬ್ಬಿನ ಹಲುು ಮತ್ತೆ ಪಾನಿಪುರಿ ಚೆನ್ನಾಗಿತ್ತು ಗೊತ್ತಾ ನೀವು ಒಂದ ಜೊತೆ ಹೋದಾಗ ತಿನ್ನಿ ಆಯತಾ ನಿಮ್ ಗೆಳತಿಯರ ಜೊತೆ ಎಲ್ಲಾ ಹೋದಾಗ ಹ್ಮ್ ಕ್ಯಾಬಿನ್ ಹೇಳಲು
ಕಬ್ಬಿನಲುೂ ಕುಡಿದಿದ್ರಾ ಕಬ್ಬಿನಲುೂ ಕುಡಿದಿದ್ರ
ಹಾ ಹೌದು ಮಲ್ಲೇಶ್ವರಾಮಿಿಗೆ ಹೋಗದಾಗ ಏನಕ್ಕೂ ಹೋಗಿದ್ವಿ ಹಾಗೆ ಅಲ್ಲಿ ಪಾನಿಪುರಿ ಸಿಕ್ತು ಪಾನಿಪುರಿ ತಿ ಆಮೇಲೆ ಇದು ಕಬ್ಬಿನ ಸಿಕ್ತು ಅಂದ್ರೆ ಸ್ವಲ್ಪ ಬಿಸಿ ಬೇಸಿಗೆ ತರ ಸ್ವಲ್ಪ ಬಿಸಿನ ಜಾಸ್ತಿ
ಹ್ಮ್
ಗೊತ್ತ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆಮೇಲೆ ಮತ್ತೆ ಹೆ್ ಗೊತ್ತಾ ನಾವು
ಹ್ಮ
ಮತ್ತೆ ನಾವವು ಇನ್ನೊಂದ್ ಕಡೆ ಎಲ್ಲೋ ಬಂದಿದ್ವಿ ಅಲ್ಲೂ ಕೂಡ ಬಂದಿದ್ವಿ ಇವತ್ತ ನಾವು
ಹೌದಾ ಹ್ಮ್
ಹ್ಮ್
ಹೌದಾ
ಹ್ಮ್ ಹೌದು ನಮ್ ಗೆಳತರಿಗೆಲ್ಲ ಖುಷಿ ಆಯತು ನಾನು ಹೋಗಿದ್ದು
ಮತ್ತೆ ಏನ್ ತಗೊಂಡ್ರಿ ಮಲ್ಲೇಶ್ವರಂ ಅಲ್ಲಿ
ಮಲ್ಲೇಶ್ವರಂಲ್ಲಿ ಬಟ್ಟೆ ತಗೊಂಡೆ ಚೆನ್ನಾಗಿದ್ವು ಬಟ್ಟೆ ಹಾ ಹೌದು ಕುರ್ತದು ಸೆಟ್ಟನ್ ಬರತ್ತಲ್ಲಾ ಅದು ತಗೊಂಡೆ ನೀವ ಹೋಗಿದ್ದೀರಾ ಮಲ್ಲೇಶ್ವರಾಮಿಗೆ ಯಾವತ್ತಾದ್
ಇಲ್ಲ ಕನ್ಡ್ರಿ ನನ್ ಹೋಗಿಲ್ಲ ಯಾವತ್ತುೂ
ಹೋಗಿ ಆಯ್ತಾ ಅಲ್ ಬಟ್ಟೆಗಳೆಲ್ಲಾ ಚೆನ್ನಾಗಿರುತ್ತೆ
ಹಾ ಹೋಗ್ಬಿಟ್ಟು ಬರ್ತೇನಿ
ಹ್ಮ್ ಮರಿಬೇಡಿ ಹೋಗಿ ಯಾರ್ ಜೊತೆನಾದ್ರು ನಿಮ್ಮ ಗೆಳತಿಯರ ಜೊತೆ ಹೋಗಿ
ನಾಡು ಕೊಡು ಹೋಗ್ತೇನೆ
ಹ್ಮ್ ಗೆಳತಿಯಾರ ಗೆಳತಿನ
ಗೆಳತಿ
ಹೌದಾ
ಹ್ಮ್ ಮತ್ತೆ ನೀವ್ ಯಾವ್ದಾದ್ರು. ಕ್ರೀಡ ಎಲ್ಲಿದ್ದೀರಾ?
ಫ್ರೀಡೇ
ಸ್ಪೋರ್ಟ್ಸ್ ಅಲ್ಲಿ
ಕ್ರೀಡೆ ಕ್ರೀಡೆ ಹಾ ಹ ನಾನು ವಾಲಿಬಾಲ್ ಆಡ್ತೀನಿ ಮತ್ತೆ ಇತ್ತೀಚಿಗಷ್ಟೇ ಖಖೋ ಸ್ವಲ್ಪ ಸ್ವಲ್ಪ ಆಡ್ತೀನಿ ಅಷ್ಟೇ
ಓ ಹೌದಾ ಹ್ಮ್ ನಿಮ್ಗೆ ವಾಲಿಬಾಲ್ ಅಲ್ಲಿ ಯಾರ್ಯಾರು ಪರಿಚಯ ಆದ್ರು
ನನಗೆ ವಾಲಿಬಾಲ್ ಅಲ್ಲಿ ನಮ್ಮ ಅಕ್ಕಂದಿಟ್ಟ ತುಂಬಾ ಕ್ಲೋಸ್ ಆಗಿದ್ದಾರೆ
ಹೌದಾ ಅಂದ ನೀವ ಒಬ್ರೇ ಇರೋದಾ ನಿಮ್ ಅಕ್ಕಂದಿ ಜೊತೆ
ಹ ಹ ನಮ್ಮ ಅಕ್ಕಂದ ನಮ್ಮ ಅಕ್ಕಂದರು ನಾಲ್ಕ್ ಜನ ಇದ್ದಾರಯ್ತು ನಾನು ಒಬ್ಬಳಿದ್ದೀನಿ ಮತ್ತೆ ನನ್ನ ಕ್ಲಾಸ್ ನಲ್ಲೂ ಒಬ್ಳಿದ್ದಾಳೆ ಬಟ್ ಅವರು ಅಷ್ಟುಕೆ ಅಷ್ಟೇ ನನ್ನ ಜೊತೆಲ್ಲ ಅಷ್ಟ. ಮೆಲ್ಲ ಮಿಂಗಲ್ ಆಗಲ್ಲ ಬಟ್ ನಮ್ಮ್ ಮಕ್ಕ ಚೆನ್ನಾಗೆಲ್ಲ ಮಾತಾಡ್ಸ್ತವೆ ನಿಂಗಲ್ಲ.
ಓ ಹೌದಾ
ಹೌದಾ
ನಿಮ್ಮ ಕ್ಲಾಸ ಒಳೆ ನಿಮಗೆ ಚೆನ್ನಾಗಿ ಮಾತಾಡ್ಸಲ್ವಾ.
ಅಂದ್ರೆ ಅವಳು ನಮ ಕ್ಲಾಸ ಏನ ಅಲ್ಲ. ಬೇರೆ ಕ್ಲಾಸ್ ನೋಳೆ ಬಟ್ ವಾಲಿಬಾಲ್. ನನಗ ಅಷ್ಟೇನ ಇದಲಿಲ್ಲ ಶುರುವಿನಲ್ಲಿ ತುಂಬಾ ಓದ್ ನಾನು ಮತ್ತೆ ಒಳೆ ಆಮೇಲೆ ಆಮೇಲೆ. ಅಷ್ಟೆಲ್ಲ ನನ್ನ ಜೊತೆ ನ ಜೊತೆ ಬರು ಎಲ್ಲ ಮಾಡ್ತಾ ಇರ್ಲಿ. ಹಂಗಾಗಿ ನಾ ಏನು ಹೇಳಕ್ ಹೋಗ್ಲಿಲ್ಲ ಅವ ಅವ್ರದ ಅವ್ರದ್ದ ಜೀವನ ಅವ್ರ ಯ ಜತೆನ ಯಾರು ಇಲಿ ಅಲ್ವಾ. ಹ್ಮ್ ಕ್ರೀಡೆ ಅಂದ್ಮೇಲೆ ಎಲ್ಲಾರೂ ಒಂದಾಗಿರ್ಬೇಕಲ್ಲ ಅಂತ ಅಂದ್ಬಿಟ್ಟು ಆಟಾಡ್ತಾರೆ. ಷ್ಟೇ ಏನ್ ಇಲ್ಲ.
ಹಾಗಾ ಹ್ಮ
ಮತ್ತೆ ಪ್ರವಾಸಕ್ಕೆ ಎಲ್ಲಿಗಾದರೂ ಹೋಗಿದ್ರ.
ನಾವು ಇದಕ್ಕೆ ಹೋಗಿದ್ವಿ ಉಡುಪಿಗೆ ಹೋಗಿದ್ವಿ.
ಹೌದಾ ಹ್ಮ ಮತ್ತೆ ಹೇಗೆ ಉಡುಪಿ ಪ್ರವಾಸ
ನಾವು ಉಡುಪಿಗೆ ಅಂದರೆ ಊರಿಂದ ಹೋಗಿದ್ದು. ಊರಿಂದ ಸ್ವಲ್ಪ ಉಡುಪಿ ಹತ್ರಾನೇ ಆಗುತ್ತೆ. ಅದಕ್ಕೆ ಕಾರ್ ಮಾಡ್ಕೊಂಡ್ ಹೋಗಿದ್ವಿ. ದಿನ ನೈಟ್ ಅಲ್ಲೇ ರೆಸಾರ್ಟಿಗೆ ಹೋದ್ವಿ.
ಹ್ಮ
ಆಮೇಲೆ ರೆಸಾರ್ಟಿಗೆ ಹೋದ್ಮೇಲೆ ಮಾರನೇ ದಿನ ಅಲ್ಲಿ ಮಲ್ಪೆ ಬೀಚ್ಿದೆ ಅಲ್ಲ. ಅದನ್ನು ನೋಡೋಣ ಅಂತ ಅಲ್ಲಿ ಹೋದ್ವಿ. ಮಾರನೇ ದಿನ ಎದ್ದ್ಬಿಟ್ಟು. ಹ ಆಮೇಲೆ ಅಲ್ಲಿ ಅಲ್ಲಿ ರೆಸಾರ್ಟ್ ಅಲ್ಲಿ ಊಟ ಎಲ್ಲಾ ಇತ್ತು. ನಾವ ಒಂದು ಎರಡು ಮೂರು ದಿನದ್ದು ಪ್ಯಾಕೇಜ್ ತಗೊಂಡ್ಬಿಟ್ಟಿದ್ವಿ ರೆಸಾರ್ಟ್ ಅಲ್ಲಿ.
ಹೌದು ಹ್ಮ್
ಚೆನ್ನಾಗಿತ್ತು ಅಲ್ಲಿ ಈಗ ಬಿಸಿಲಲ್ಲಿ ಬೀಚ್ ಈ ಕಡೆ ಎಲ್ಲ ಚೆನ್ನಾಗಿರುತ್ತಲ್ಲ.
ಹ್ಮ್
ಹಾಗೆ ಅಲ್ಲಿ ಚೆನ್ನಾಗಿತ್ತು ಬೀಚಿಗೆಲ್ಲ ಹೋಗ್ಬಿಟ್ ಬಂದ್ವಿ.
ಹೌದಾ ಯಾರ್ ಹಿಲ್ಲಾ
ಇಲ್ಲ ಮನೆಯವ್ರ ಜೊತೆ ಹೋಗಿದ್ವಿ.
ಹೌದ ಅಲ್ಲಿ ಊಟ ಎಲ್ಲ ಇಷ್ಟ ಆಯ್ತಾ ನಂಗೆ
ಹ ಇಷ್ಟ ಆಯ್ತು ಅಂದ್ರೆ ನಮ್ ಕಡೆ ಊಟ ತರಾನೇ ಇರುತ್ತಲ್ಲ. ನಾವು ಸ್ವಲ್ಪ ಮಾಂಸಾಹಾರಿ.
ಅ ಅಲ್ಲಿ ಮೀನ್ಗಳೆಲ್ಲ
ಹಾ ಮೀನ ಎಲ್ಲಾ ಚೆನ್ನಾಗಿರುತ್ತೆ.
ಹ್ಮ ಅದು ಮತ್ತ ಸಮಾಚಾರ
ನೀವೇ ಹೇಳಿ.
ನಾನು ಹಿಂದೆ ಹೋಗಿದ್ದೆ ಎಂದಿನ. ಅಂದ್ರೆ ಜಮ್ಮು ಕಾಶ್ಮೀರ ನಂತಲ್ಲ ಅಲ್ಲಿಗೆ ಹೋಗಿದ್ದೆ ನಾನು
ದಾಯಾವಾಗ ಹೋಗಿದ್ರಿ
ಹ ನಿಮ್ಮ ಎಲ್ಲ ಬೀಳತ್ತಲ್ಲ ಅವಾಗಟ
ಒಬ್ರೇ ಹೋಗಿದ್ರಾ
ಹ್ಮ ಮುಗ
ಹೌದಾ
ಚೆನ್ನಾಗಿತ್ತು ಗೊತ್ತಾ ಅಲ್ಲೆಲ್ಲಾ ಇರುವಂತ್ದ ಹ ಬಟ್ಟೆಗಳೆಲ್ಲ ಹಾಕೊಂಡು ಮತ್ತೆ ಗಿಮ್ಮೆ ನಿಮ್ಮಗಳೆಲ್ಲ ಬೇಕ ಎಲ್ಲಾ ನಬಟ್ಟ ಎಲ್ಲಾ ಆಟಾ ಆಡ್ಕೊಂಡು ಒಬ್ಬ ನೋಡ್ಕೊಂಡು ಹಸ್ ಇದ್ಕೆ ಒಂದು ಅಡ್ವೆಂಚರ್ ಆಗಿತ್ತು ತುಂಬ ಇಷ್ಟ ಆಯತು ನನಗೆ
ಹೌದಾ ಅಲ್ಲಿ ಎಲ್ಲ ಅದು ಈಗ ಏನು ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ ಹ ಕುರಿ ತರದ್ದು
ಏನ್ ಕುರತಾರದು
ಶಿಪ್ಸ್ ಎಲ್ಲ ಇರ್ತಾರೆ ಅಲ್ಲಿಲ್ಲಾ ಇದ್ವಾ ಹೌದಾ
ಹಾ ಹೇಳಿ
ಅದೆಲ್ಲ ನೀವು ನೋಡೋದು
ಆಮೇಲೆ ಅದು ಅಹ ಏನು ಅವರು ಅಹ ಇದು ಕೊಟ್ಟಿದ್ರಲ್ಲ ಉಡುಪಣ ಏನಿದು ಅದನ್ನ ಹಾಕೊಂಡು ಕುರಿಮರಿಗಳ ಜೊತೆ ಫೋಟೋ ಎಲ್ಲ ತಕೊಂಡ್ರ
ಒಂದ್ ಕುೂಡಿಂದ ನಾನ್ ತಲೆ ಮೇಲೆ ಇಟ್ಕೊಂಡು ಫೋಟೋ ತೊಗೊಂಡೇವ ಗೊತ್ತಾ
ನೀವ್ ತಲೆ ಮೇಲೆ ಇಟ್ಕೊಂಡಿದಿ
ಹ್ಮ್ ಅದು ಉಂಟು ಒಂದ್ ನ ನೈ ಮೇಲೆ ಎಲ್ಲ ಹಾಕಿ ನ ನಿಜಲ್ಲ ಕುಸ್ಕ ಅ್ರ ಎಷ್ಟು ಚಿಕ್ಕ ಕೂಗಿತ್ತು ಗೊತ್ತಾ ಅದು ಆಮೇಲೆ ನನ್ ಮೈ ಮೇಲೆಲ್ಲ ಜೊತಾ ಇತ್ತು ಅದಮೇಲೆ ತಲೆ ನನ್ ತಲೆಯಿಂದ ಎದ್ದ ಹೇಳ್ತಾನೆ ಇಲ್ಲ ಅ ನನ್ ತಾಯಮೇಲೆ ಹಿಂಗ ಕೈನ ಹಿಂಗ್ ಸರ್ತಾ ಆಯತತ್ತು ಅದಕ್ಕೆ ನಾ ನನ್ ಫೋಟ ತೊಕೊಂಡೆ ಅದಕ್ಕೆ
ಓ ಹೌದಾ ಚೆನ್ನಾಗಿರುತ್ತೆ ಅಲ್ಲ ಹಾಗಿದ್ರೆ
ಹಲೋ
ಮತ್ತೆ ಇನ್ನೇನ್ ಸಮಾಚಾರ ಮತ್ತೆ ಇನ್ನೇನ್ ಸಮಾಚಾರ ಅಲ್ಲಿ ಜಮ್ಮು ಕಾಶ್ಮೀರ ಅಲ್ಲಿ ಯಾವ್ಯಾವ ಜಾಗಕ್ಕೆ ಹೋಗ್ಬಹುದು
ಜಮ್ಮು ಕಾಶ್ಮೀರದಲ್ಲಿ ಒಂದು ಇರಿಫ್ ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ಹೋಗಿ ಮಾಡ್ದೆ. ಉಡುಪಿ ಹೋಗಿದ್ರಾ? ಇಲ್ಲ ಅಲ್ಲಿ ಕಮಲ್ ಶಿಲೆ ಇತ್ತು ಗೊತ್ತಾ.
ಹಾ ಗೊತ್ತು ಗೊತ್ತು ಇಲ್ಲ ಅಲ್ಲಿಗ್ ಹೋಗಿರ್ಲಿಲ್ಲ
ಯಾಕ ಹೋಗಿಲ್ಲ
ಹ ಅಂದ್ರೆ ಅದೇ ಹೇಳಿದೆಲ್ಲ ನಾ ಹೋಗಿದ್ದು ಒಂದ್ ಎರಡು ದಿನಕ್ಕೆ ಅಷ್ಟೇ ಅದ್ಕ್ಕೆ ಅಲ್ಲೇ ಬೀಚ್ ಅಲ್ಲಿ ಆಮೇಲೆ ಡೆಸರ್ಟ್ ದಲ್ಲೇ ಸಮಯ ಕಳೆದು ಬನ್ ಬಿಟ್ ಅಷ್ಟೇ ನಾವು ಓಝೋನ್ ಓಝೋನ್ ರೆಸಾರ್ಟ್ ಅಂತ ಹ್ಮ
ಮತ್ತೆ ಇದು ಏನಂದ್ರೆ ನೀವು ಅ ಬಿಜಿತ್ ಬಿಚಿತಲ್ಲ
ಹಾ ಆಟ ಆಡಿದ್ವಿ.
ಹೌದಾ ಮತ್ತೆ ಸಮಾಚಾರ
ಮತ್ತೆ ನೀವೇ ಹೇಳ್ಬೇಕು.
ನಮ್ಮದೇನು ಇಲ್ಲ.
ನಿಮ್ಡ್ ಹೆಂಗಿದ್ರೆ ಜಮ್ಮು ಕಾಶ್ಮೀರ್ ಪ್ರವಾಸ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ?
ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯ್ತು ಜಮ್ಮು ಕಾಶ್ಮೀರದ ಪ್ರವಾಸ ಅದು ಬೇರೆ ನಾವು ನಾಲ್ಕ್ ಜನ ಹೋಗಿದ್ವಿ ನಾನ್ ಒಬ್ಳು ನನ್ನ ಮೂರು ಜನ ಗೆಳತಿಯರು.
ಹೌದಾ ನಿಮ್ಗೇನೋ ಭಯ ಆಗಿಲ್ವಾ?
ಇಲ್ಲ ಅಂದ್ರೆ ಅದು ಹೌದು ಅದಂದ್ರೆ ಆ ಸ್ಥಳಗಳು ಸ್ವಲ್ಪ ಸ್ವಲ್ಪ ಭಯ ಆಗತ್ತೆ ಅಂತ ಅಲ್ಲ ತುಂಬಾ ಅದು ಹೋಗಿದ್ವಿ.
ಹೌದ.
ಹೌದ ಮತ್ತೆ ನಿಮಗೆ ಹಣ್ಣಲ್ಲಿ ಯಾವ ಹಣ್ಣ ಇಷ್ಟ?
ಏನು ಹಣ್ಣ ಅಲ್ಲಾ. ನನಗೆ ಇದು ಇಷ್ಟ ಮಾವಿನ ಹಣ್ಣು.
ಹೌದಾ
ನಿಮ್ಗೆ ಯಾವ ಹಣ್ಣು ಇಷ್ಟ.
ನನಗೆ ತುಂಬಾ ಇಷ್ಟ.
ಹೌದಾ ಹಾ ಸರಿ.